ಹ
ಕೇಳಿಸ್ತಿದಯಾ
ಹಾ ಕೇಳಿಸ್ತಾ್ದದೆ ನಮಸ್ಕಾರ
ನಮಸ್ಕಾರ ಚೆನ್ನಾಗಿದ್ದೀರಾ
ಏನ್ ಮಾಡ್ತಿದ್ದೀರಾ ಹ
ಹ್ಮ ಹ್ಮ್ ಚೆನ್ನಾಗಿದ್ದೀ
ಏನ್ ಮಾಡ್ತ
ಇದೀವಿ ಸುಮ್ನೆ ಕುೂತ್ಕೊಂಡು ನೀವು
ಕಾಫ
ಒಂದೆರಡ್ ಸೆಕೆಂಡ್ ಮಾತಾಡಿದ ಮಾತಾಡಿದಾಗಿ ನಿಲ್ಸಿದ್ಮೇಲೆ ಮಾತಾಡಿ
ಹೌದಾ ಸರಿ ಹ ಜಿದ ತೋಡ್ತದೆ ಹ್ಮ್ ಕಾಫಿ ಟೀ ಆಯ್ತಾ
ಆಯ್ತು ನಿಮ್ದು
ನಮ್ದು ಇಲ್ಲ ಇವತ್ತು
ಕೆ
ನಮ್ಗೆ ನಮ್ಮ ಹಸ್ಲಲ್ಲಿ ಹಾಲ್ ಬಂದಿಲ್ವ ಅಂತ ಇವತ್ತು ಅದಕ್ಕೆ
ಹ್ಮ್ ಮತ್ತೆ ಮಧ್ಯಾಹ್ನ ಊಟ ಮಾಡುದ್ರ
ಹ್ಮ ಆಯ್ತು ನಿಮ್ದು
ಆಯ್ತು ಏನ್ ಏನ್ ತಿಂದ್ರಿ
ಅ್ಣ ಸಾಂಬಾರ
ಹ್ಮ್ ಕರೆಕ್ಟ್ ಆಗ ಮಾತಾಡ್ರಿ
ಮಾತಾಡ್ತವಿವಲ್ಲ
ಹ್ಮ ಮತ್ತೆ ಏನ್ ಸಮಾಚಾರ ಎಲ್ಲೂ ಹೋಗಿಲ್ವ ಇವತ್ತು ಸಂಡೆ ರಜೆ ಇರುತ್ತಲ್ಲ
ಇಲ್ಲ ಹೋಗಿಲ್ಲ ಯೋಗಕ್ಕೆ ಆಗೋದಿಲ್ಲ ಆ ಬಿಸಿಲ್ ನೋಡ್ತ ಯಾರು ಅನ್ಸುತ್ತೆ ತುಂಬಾ ಕಾಲ್ ನೋ ಬರುತ್ತೆ ಓಡಾಡ ಹ
ಬೆಳಗ್ಗೆ ಹೋಗ್ಬಿಡ್ಬೇಕು ನೀವು ಬಿಸಿ್ಲಿಂದೇ ಇರುವ
ಹ್ಮ್ ಮತ್ತೆ ಹೋದ್ೂ ಇನ್ನ ಬರಂಗ ಆಗುದ ಸಾಕಾಗೋಗುತ್ತೆ ಬರೋಷ್ಟೆ ಕೆಳ ಕಡೆ ಅದಕ್ಕೆ ಹೋಗಿಲ್ಲ ಎಲ್ಲ
ಏನ್ ಮಾಡಾುದ್ರಿ ಬೆಳಗ್ಗೆಯಿಂದ
ಬೆಳಗ್ಗೆ ಎ್ದೇಳಿ ಹೋದ್ರಿ ಒಂದ್ಂಬತ್ ಗಂಟೆಗೆ ಅವ್ರ ದೋಸೆ ಹಾಕದ್ರು ತಿಿಂದ್ಬಿಟ್ಟ ಬಂದು ಹಂಗೆ ಮೂವಿ ನೋಡ್ಕೊಂಡ ಸಿನಿಮಾ ನೋಡ್ಕೊ ಹಂಗೆ ಮಲ್ಕೊಬಿಟ್ಟಿ್ರಿ
ಹ್ಮ
ಹ್ಮ್ ಮತ್ತೆದ್ ನೋಡುದ ಬೆಳಗ್ಗೆ ದೋಸೆ ತಿಂದ್ರಿ ನೀವು ಹ
ನಾನುಮ ಕಲಾವತಿಿಂದ ಹ ಮತ್ತೆ ನಿಮ್ಗೆ ಕಾಲೇಜ್ ಇಲ್ವಾ ನಾಳೆೆಯಲ್ದ
ಇಲ್ಲ ರಜೆ ಇದ್ದ ಇನ್ನು ಬುಧವಾರ ಇಿಂದ ಏನು ಕಾಲೇಜ್ ಓಪನ್ ಹ್ಮ್
ಆದ್ರೆ ಎಂಜಾಯ್ ಮಾಡಿ ಚೆನ್ನ
ಹ್ಮ್ ಎೆ ತಿನ್ನೋದು ಮಲ್ಗೋದು ಅಷ್ಟೇ ಹಮ್ಂಗ ಇನ್ನುೂ ಇನ್ನುೂ ಲೇಟ್ ಏನ ಬಿಡೋದು
ಹಾ
ನಿಮ್ಗೆ ಯಾಕೋ ಜಾಸ್ತಿ ನಿದ್ದೆ ಬರ್ಬಂದಐತೆ
ಹೌದು ಕೆಲ್ಸನೂ ಎಷ್ಟು ನಿಮ್ಮ ಸೀನಿಯರ್ಸು ಎಲ್ಲಾ ಹೋದ್ರ
ಹೋದ್ರು ಸ್ವಲ್ಪ ಜನ ಹೋದ್ರು ಇ ಸ್ವಲ್ಪ ಜನ ನಾಳೆ ಹೋಗ್ತಾರಂತೆ ನಾಳೆ ನಾಡಿದ್ದು
ಹ್ಮ್ ಇರ್ಬೋದ ಹಂಗೆ ಎಷ್ಟ ದಿನ ಆದ್ರು
ಅಂದ್ರೆ ಈ ತಿಂಗಳೆಲ್ಲಾ ಮ ಮೆಸ್ಬಿಲ್ ಕಟ್ಬೇಕ ನಾವು ಇನ್ ಹೆಂಗು ಇರ್ಬೇಕಲ್ವಾ ಅದಕ್ಕೆಮ್ಮ ಎಲ್ಲ ಇದ್ ಬಿಟ್ಟು ಹೋಗೋಣ ಅಂತ ಹೋ್ದ
ಹ್ಮ್ ಹ್ಮ್ ಹೌದ
ಒಂದ್ ದಿವಸ ಇದ್ರರು ಆ ಮಂತ್ ಆ ತಿಂಗಲ್ದೆಲ್ಲ ಕಟ್ಬೇಕು ಹ್ಮ್
ನಿಮ್ಮ ಸ್ನೇಹಿತರು ತುಂಬಾ ಮಾತಾಡ್ತಾ ಇದಾರೆ ಒಂದು
ಅವರು ಅವ್ರ ಅಮ್ಮ ಅವ್ರ ಜೊತೆ ಮಾತಾಡ್ತವ್ರೆ
ಹ ಹ
ಹ್ಮ್
ಮತ್ತೆನ್ ಸಮಾಚಾರ ಹೋಗ್ತೀರಾ ನೀವು ಬುಧವಾರ ಇಿಂದ ಕಾಲೇಜ್ ಿಕೆ
ಆ ಹೋಗ್ಬೇಕು ಆದ್ರೆ ನನ್ ಕೆಲ್ಸಕ್ಕೆ ಹೋಗ್ಬೇಕು ಕನ್ಕೊಂತಿವೀನಿ ಸ್ಟಾರ್ಟಿಂಗ್ಗೆ ಎಲ್ ಯಾರು ಬರಲ್ಲ ಕಾಲೇಜ್ಗೆ ಅಷ್ಟು ಜನ ಅಷ್ಟ ಜನ ಯಾರು ಬರಲ್ಲ ಒಂದ್ ವಾರ ಅಷ್ಟು ಒಳಗಡೆ ಅ ಒಂದ್ ವಾರ ಕೆಲ್ಸಕ್ ಹೋಗೋಣ ಅಂತ ಸುಮ್ಮ್ನೆ ಇದ್ದೀನಿ
ಒಂದು ವಾರ ಇಿಂದ ಕೆಲಸ ಹೋಗ್ತಾನೆ ಇದ್ದೀರಾ ಪಾವ ಅ ಹ ಚೆನ್ನಾಗೋಗ ಹತಿದ್ದೀರಾ ಹಂಗಾದ್ರೆ
ಹ್ಮ್
ಹ್ಮ್ ಮತ್ತೆ ನೈಟ್ ಎಲ್ಲಿ ಕೊಡ್ತಾರೆ ಊಟ ನಿಮ್ಗೆ
ನಮ್ಗ ಅದೇನ್ ಕೊಡ್ತಾರ ಏನು ಕೊಟ್ರೆ ಅನ್ನ ಸಾಂಬಾರ್ ಕೊಡ್ತಾರ ಅಷ್ಟೇ
ಇವತ್ ಬಾಂದುವಾರ ಅಲ್ವಾ ಏನ್ ಕೊಡಲ್ವಾ ಚಿಕನ್ ಮಟನ್ ಇಲ್ಲ
ಅವೆಲ್ಲ ಕೊಡಲ್ಲ ಯಾವಾಗೋ ಒಂದ್ಸಲ ತಿಂಗಳಗೆ
ಹ್ಮ್ ಹ ಹೌದಾ
ಹ್ಮ್ ನಿಮ್ಗೆ
ಹ್ಮ್ ಹ್ಮ
ನಿಮ್ಗೆ ಕೊಡ್ತಾರಾ ನಿಮ್ಗೆ ಕೊಡ್ತಾರ
ನಮಗೆ ಹಾ ಕೊಡ್ತಾರೆ ನಮ ಭಾನುವಾರ ಭಾನುವಾರ
ಹೌದಾ ಚೆನ್ನಾಗ್ ಮಾಡ್ತಾರಾ
ಹ ಹ್ಮ್ ಚೆನ್ನಾಗೇ ಮಾಡ್ತಾರೆ ಪರ್ವಾಗಿ ಹ
ನಮ್ಗೆ ಮಾ ಚೆನ್ನಾಗ್ ಮಾಡಲ್ಲ ಯಾವಾಗ್ಲೂ ಒಂದೊಂದ್ಸಲ ಚೆನ್ನಾಗ್ ಮಾಡ್ತಾರಷ್ಟೆ
ನಂಗ ಅದು ಇಷ್ಟದ
ಹ್ಮ್ ಏನಿದ್ರು ಮನೇಲಿ ಮಾಡ್ತ್ರ್ರಾನನೆ ಅಮ್ಮ ಕೈಯಲ್ದ ಹ್ರ
ಹ್ಮ
ಯಾಕೋ ನಿಮ್ಗೆ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ವಾಯ್ಸ ಎಲ್ಲ ಕಟ್ ಕಟ್ ಆಗ್ತದೆ
ಇದೆ ನೆಟ್ವರ್ಕ್ ಹಾಕಿಲ್ಲ ನೆಟ್ವರ್ಕ್ ಇದೆ ಯಾಕಿಲ್ಲ ನಿಮ್ಗಿಲ್ಲ ಅನ್ಸುತ್ತ ನೋಡರು ತಿಳಿಸ ಕೇಳಿಸ್ತೇ ಅಲ್ವಾ ಹ ಮತ್ತೆ ಸಮಾಚ
ಹ್ಮ ಇವಾಗ ಕೇಳಿಸ್ತದೆ ಬಿಡಿ ಕಟಾ
ಗೆ ಮನ್ನೆಗೆ ಯಾವಾಗ ಹೋಗ್ತೀರಾ ಹಲೋ
ಇವತ್ತು ಎಡು
ಹ್ಮ್ ನೀ ಹ್ಮ್
ಮಸ್ತದೆ ಹೇಳಿ
ಹ್ಮ್ ಮನೆಗೆ ಯಾವಾಗ ಹೋಗ್ತೀರಾ
ಎಡು ಇವಾಗ ಎನೂರರ
ಹೌದಾ ಕೇಳ ತೋ ಕೇಳಿಸ್ತು
ಹ್ಮ ಸರಿ ಆಯ್ತು ನಿಮಗೆ ಕಳಿಸತಿ ಇಲ್ಲ ಅದಿಕ್ಕೆ ನೀವ ಯಾವಾಗ ಹೋಗ್ತೀರಾ
ನಾನು ಹೋಗ್ಬೇಕು ನಾಳೆ ನಾಳೆಯತು ಬಿಟ್ಕೊಂಡು ಹ್ಮ್
ನಿಮ್ಗೆ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ
ನಮ್ಗೆ ಆಲ್ರೆಡಿ ಓಪನ್ ಅಲ್ಲಿ ಇದೆ
ಹ್ಮ
ಹ್ಮ್
ಹೋಗ್ತಾ ಇದ್ದೀರಾ
ಕೊಡ್ತಿದ್ದೀನಿ
ಹ್ಮ
ಹಾಗಗೆ ಒಂಬತ್ ಗಂಟೆಯಿಂದ ಸಂಜೆ ಮೂರರುವರೆ ಸಂಜೆ ಮೂರರುವರೆವರೆಗೂ ಇರುತ್ತೆ
ಹೌದಾ ಅದ್ ಹೆಂಗ ಇರ್ತೀರ ಬರೀ ನಿತ್ಯಾನೆ
ನಾೇನ್ ಬೆಳಗ್ಗೆ ಎರಡ್ ಪಿರಡ್ಗೆ ಹೋಗ್ತೀನಿ ಹಾ ಮತ್ತೆ ಬ್ರೇಕ್ ಇರುತ್ತೆ ಹನ್ನೊಂದ ಗಂಟೆಯಲ್ಲಿ ಹೆಂಗು ಅಟೆಂಡೆನ್ಸ್ ಹಾಕಿಳ್ಬಿಟ್ಟಿರ್ತೇವಿ ಬೆಳಗ್ಗೆ ಬ್ರೇಕಾರ್ ಬಂದ್ಬಿಡ್ತೀನಿ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂದುವರೆಗೆ ಇರೋದ್ ನಾವ್ ಎರಡು ಗಂಟೆ ಹೊಟ್ಟೆಗೆ ಹೋಗ್ತೀವಿ ಮತ್ತೆ ಬ್ರೇಕ ಆಗ ಮತ್ತೆ ಎದ್ ಬಂದ್ಬಿಡ್ತೀವಿ ಅಷ್ಟೆ ಲ್ ಕ್ಲಸ್ ಎರಡೆ ಎರಡು ಕ್ಲಾಸ್ ಹೋಗೋದು ಬರೋದು ಹ್ಮ್ ಯಾರ್ ನಾವೇ ಸ್ಕೂಲ್ ಹೇಳಿ ಅವರು ಹಡ್ಕೊಂಡಿರಕ್ಕೆ
ಹೌದು
ದಿನಪೂರ್ತಿ ಅಗ್ರಿಕಾಲೇಜಲ್ಲಿ ಹೌ ನಾವ್ ಅಟೆಂಡೆನ್ಸ್ಗೆ ಹಂಗ ಮಾಡುದು ಹ್ಮ್ ಹೌದು ಮಲ್ಕೋಬೇಕು ಅನ್ಕೊಂಡ ಅಂಡೇ ನೀವ್ ಕಾಲ್ ಮಾಡಿದ್ರೆ ಅದಕ್ಕೆ ಮಾತಾಡ್ತೇವ ಹ್ಮ್ ಹ್ಮ್ ಮಸ್ತೇ ನಿ ಸಮಾಚಾರ
ಹ್ಮ್ ನೀ ಸಮಾಚಾರ ಹೇಳ್ಬೇಕ ಮೇಲೆ
ನೀಫಷ್ಟಟ್ ದಿನಾನೇ ಹೋಗ್ತೀರಾ ಕಾಲೇಜ್ಗೆ
ಇಲ್ಲ ನಾವೆಲ್ಲ ಹೋಗಲ್ಲ ಫಸ್ಟ್ ದಿನ ಒಂದ್ ವ ಬಿಟ್ಕೊಂಡ್ ಹೋಗೋದು ಕಾಲೇಜ್ಗೆ ನಮ್ ಫ್ರೆಂಡ್ಸ್ ಎಲ್ಲಾ ಮಾತಾಡ್ಕೊಂಡ್ ಒಂದ್ ವಾರ ಬಿಟ್ಕೊಂಡ್ ಹೋಗತೀರಿ
ಹ್ಮ್ ನಾ ಹೋಗೆ ಮಾಡುದು
ಹ್ಮ್ ಯಾರು ಫಸ್ಟ್ ಯಾರು ಬಂದಿರಲ್ಲ ನಮ್ಮನ್ ಇಟ್ಕೊಂಡಿರ್ತಾರ
ಹ್ಮ್
ಬರಿೀ ತಲೆ ತಿನ್ ಬಿಿಡ್ತಾರಂಗೆ ಅವರು
ಹ್ಮ್
ಹ ಯ ಅದು ಅವ್ರು ಹೇಳ್ತಾ ಇದ್ರೆ ನಿದ್ದೆ ಬರ್ತಾ ಇರ್ತ ಒಂದ್ ಕಡೆ ಅಲ್ಲಿ ಕುೂತ್ಕೊಂಡಿರಕ್ಕ ಆಗಲ್ಲ ಸ
ಮತ್ತೆ
ಸರಿ ನಿಮ್ಗೆ ನಿದ್ದೆ ಬರ್ತಾದೆೇನೋ ಅನ್ಸುತ್ತೆ ಮಲ್ಕೋಳಿ ನಿಮ್ ಜೊತೆ ಮಾತಾಡ್ತ ನಂ ಸ್ವಲ್ಪ ಕೆಲ್ಸ ಇದೆ
ಸರಿ ಆಯ್ತು
ಹ್ಮ್ ಧನ್ಯವಾದ
ಸರಿ ಕಟ್ ಮಾಡಿ ನೀವವೆ ಸಬ್ಮಿಟ್ ಕೊಡಿ ಮತ್ತೆ ಹಲೋ